ಹಲೋ ಹಾ ಕೇಳಿಸ್ತಿ ಇದೀಯ ಬ್ರೋ ಹಾ ಕೇೇಳಸ್ತಿದ್ದೆ ನಿಮ್ ಕೇೇಳಸ್ತಿದ್ಯಾ ಹೂ ಹೂ ಊಟ ತಿಂದ್ರಾ ಹ್ಮ ಆಗಿದೆ ಅಪ್ಪಿ ಏನು ಇಲ್ಲ ಸ್ವಲ್ಪ ಹೊರಗಡೆ ಹೋಗಿದ್ದೆ ಅದಕ್ಕೋಸ್ಕರ ಮಾಡಿಲ್ಲ
ಹೌದು ನಾನು ಮಲಗಿದ್ದೆ ್ಮ ಊಟ ಎನ್ಂತನ್್ರಿ
ಊಟ ಪನ್ನೀರ್ ಪನ್ನೀರ್ ಮ ಚಪಾತಿ ಪಲಾವ್
ಹ್ಮ್ ಹೊರಗಡೆ ತಿಿಂದಾಯನ ಅಲ್ಲಿ
ಇಲ್ಲ ಇಲ್ಲ ಪಿಜೆ ಅಲ್ಲಿ
ಹ್ಮ್ ಪನರ್ ರೈಸ್ ಇತ್ತು ಅಂಬಲ್ಲಿ ಇತ್ತುದಿ ಪನ್ನೀರ್ ರೈಸ್
ಹೌದಾ ಹ್ಮ್ ಹ್ಮ್
ಹೋಗಿದ್ರಾ ಇದು ಕೊಚನ್ ಹಾ
ಆನ್ಲೈನ್ ತಗೊಂಡಿದ್ದೆ ಇವತ್ತು ಆನ್ಲೈನ್ ಕೇಳಿದ್ದೀನಿ
ಹೌದು ಆನ್ಲೈನ್ ಕೂಡ ಬರುತ್ತಾ
ಲೈವ್ ನಡೀತಿರುತ್ತಲ್ವಾ ಇವಾಗ ನಾವು ಲೈವ್ ಕ್ಲಾಸ್ ಇರ್ತೀವಿ ಕ್ಲಾಸ್ಲ್ಲಿ ಇದ್ರು ಕ್ಯಾಮ್ರಾ ಇಟ್ಟಿರ್ತಾರೆ ಲೈವ್ ಅಲ್ಲಿ ಆಫ್ ಆನ್ಲೈನ್ ಕ್ಲಾಸಸ್ ಉಂಟಾವ ಇವಾಗ ನಮಗೆ ಆಫ್ಲೈನ್ ಅಲ್ವಾ ನಮ್ಮದು ನಾವು ಐವತ್ತು ಸಾವಿರ ನಮ್ಮದು ಫೀ ಅವ್ರಿಗೆ ಒಂದುಫೈ ಕೇಳ ಕಡಿಮೆ ಇರುತ್ತೆ ಒಂದು ಫಾರ್ಟಿ ಫೈ್ ತೌಸಂಡ್ ಆ ಥರ ಇರುತ್ತೆ
ಹೌದು
ಹ್ಮ್
ಮತ್ತೆ ಏನ್ ಮಾಡ್ತಿದಿರಿ ಹೋಗಿಲ್ಲಂದಂಗ ಆಯ್ತು ಹೊತ್ತು ಒಬ್ಬರೇ ಆನ್ಲೈನ್ಲ್ಲಿ ಕೇಳಿದ್ರನ್ನ
ಹ್ಮ್ ಮಷ್ಟೆ ಇವ ತಂದಿಲ್ಲ ರೂಮ್ಲ್ಲೇ ಆಗ ರೋಮಲ್ಲ ಬೇಜಾರಾಗತ
ಹಾ
ರೂಮ್ಲ್ಲೇ ಬೇಜಾರಾಗ್ತಿದೆ ಸುಮ್ನೆ ಹೋಗ್ಬೇಕಿತ್ತು
ಹೌದು ಹಗೆ ಆಗುತ್ತಾ ಹ ಆಾಗ ಹೋಗ್ ಬಿಿಟ್ರ
ಹಾ ಸುಳ್ಳ ರ ಅಲ್ಲೇ ಹೋಗಬೇ ಬಿತ್ತುನತ
ಹಾ
ಅದು ಇದ್ರೆ ಅದೇ ಸ್ವಲ್ಪ ಓದತಿ ರೋಮ ಹೋದಿಲ್ಲತಾರೆ
ಯಾವದು ರೂಮ್ಲ್ಲಿ ಇದ್ರೆ ನಿದ್ದೆ ಬಂದಾಗ ಊತ ಓದದೇ ಆಗಲ್ಲ
ಹ್ಮ
ಹ್ಮ್
ಎದು ಮಾಡ ಕರಸಲ್ ಬಂದಿದ್ದೀನಿ
ಏನು
ನ್ಯೂಯಾರ್ಕ್ ಪ್ಯಾರಸ್ ಪ್ಯಾರಸ್
ಬಿಸಿಲಾ ಬಿಸಿಲಿಲ್ಲ
ಇಲ್ಲಪ್ಪಿ ಅದ ಕ್ಲೈಮೇಟ್ ಎಲ್ಲ ತಣ್ಣಗ ಆಗ್ಬಿಟ್ಟಿದೆ ಬಿಸಿಲೇನಿಲ್ಲ ಬ
ಅಯ್ಯೋ ನಮ್ ಕಡೆ ತುಮ ತಲ್ಲಿ ಕಾಲಿಡದಾಗಲ್ಲಾಗಿದೆ ಹೊರಗಡೆ ಅಂತದು ಬಿಸ್ಲ ಇಿದೆ ನಮ್ ಕಡೆ
ಇವಾಗ ಆಯ್ತಲ್ವಾ ಈವ್ನಿಂಗ್ ಆಯ್ತು ಫೋರ್ ತರ್ಟಿ
ಫೋರ್ ತರ್ಟಿ ಆದ್ರೂ ಬಿಸಿಲು ತುಂಬಾ ಐತೆ ನಮ್ ಕಡೆನ
ಹ್ಮ್ ಇಲ್ಲಿ ಇಲ್ಲ ಇಲ್ಲಿ ಕಡೆ ಹೋಗ್ಬಿಟ್ಟಿದೆ ಬಿಸಿಲೇನ ಇಲ್ಲ ಇಲ್ಲಿ ಆ ಕಡೆ ಸರಿ ಕಾಣಿಸ್ತಾ ಇದೆ ಬಟ್ ಈ ಕಡೆ ಇಲ್ಲ
ಈ ಕಡೆ ಇದೆ ತುಂಬಾ ಇದು
ಹಾ. ..
ಹ್ಮ್, ಹ್ಮ್. ..
ತಿಂದಿಲ್ವ ನಿನ್ನೆ? ..
ಇಲ್ಲ, ಕ್ಲಾಸು, ಇತ್ತು ಮಧ್ಯಾಹ್ನ! ಒಂದೇ ಕ್ಲಾಸ್ ಇತ್ತು ಹೋಗಿಲ್ಲ ಅದು? ..
ಹೇ, ನೆನೇನ. ..
ಹಾ ಕನ್ನಡ ಕ್ಲಾಸ್ ಇತ್ತು ಅದಕ್ಕೂ ಹೋಗಿಲ್ಲ? ..
ಹಾ, ಹಾ. .. ನೆನ್ನೆ ನಾನು ಸ್ವಲ್ಪ ಹೊರಗಡೆ! ಹೋಗಿದ್ದೆ ಅಂದ್ರೆ ನಮ್ಮ ತಮ್ಮ ಅವರು ಇದ್ದಾರೆ? .. ನಮ ಚಿಕ್ಕಪ್ಪನ ಮಕ್ಕಳು, ಅವರು ಇಲ್ಲೇ ಇರೋದು ಅವ್ರ ಮಮ್ಮಿ ಬಂದಿದ್ರು. ..
ಹೌದು. ..
ಇವಾಗ ನಮ್ ತಮ್ಮವರು ಮನೆ ಮಾಡಿದ್ದಾರೆ ಇಲ್ಲೇ ಪೀಣ್ಣೆ ಸೈಡು. .. ಅದಕ್ಕ ಹಾ. .. ರೂಮ್ ಮಾಡಿದಾರಲ್ವಾ! ಅವ್ರು ಅದಕ್ಕ ಇಲ್ಲಿ ಇಷ್ಟು, ದಿಸ್ಸಾ, ಇಲ್ಲೇ ಇದ್ರು ಬಟ್. .. ರೂಮ್ ಮಾಡಿದ್ದಾರೆ, ಅವ್ರ ಮಮ್ಮಿ ಬಂದಿದ್ರಲ್ಲ. .. ಅವ್ರ, ಸ್ವಂತ. .. ಚಿಕ್ಕಮ್ಮನ, ಆಗ್ಬೇಕು ನಮ್ಮ ಅಪ್ಪಂದು ತಮ್ಮನ ಹೆಂಡತಿ. ..
ಹಾ. ..
ಹ ಅದಕ್ಕೋಸ್ಕರ! ನೆನ್ನೆ ಮಾತಾಡ್ಸಕ್ ಹೋಗಿದ್ವಿ ನೆನ್ನೆ. .. ಅದಕ್ಕೆ ನ ಕಾರ್ ಹ. ..
ಅದಕ್ಕೆ, ಕೇಳಿದು. ..
ಅದಕ್ಕೆ, ಕಾಲ್ ಮಾಡಿಲ್ಲ! ನೆನ್ನೆ ಸುಸ್ತ ಆಗ್ಬಿಟ್ಟಿತ್ತು ಬಸ್ಲ್ಲಿ. ..
ಹ್ಮ್. ..
ಅಕ್ರ, ನೆನ್ನೆ ಮಾಡಿಲ್ಲ ಇಲ್ಲಾಂದ್ರೆ! ನೆನ್ನೆ ಮಾಡ್ತಿದ್ದೆ ಟೈರ್ಡ್ ಆದಂಗ ಆಗಿತ್ತು. .. ಅದಕ್ಕೆ ನೆನ್ನೆ ಬೇಗ ಮಲ್ಕೊ, ಬಿಟ್ಟಿದೀನಿ. ..
ನಾನು, ನಿನ್ನೆ ನೈಟ್! ಎಂಟ ಗಂಟೆಗೆ ಊಟ ಮಾಡಿ ಬಂದಿ ಮಲ್ಕೊಂಡ್ ಬಿಟ್ಟಿದ್ದೀನಿ. .. ನಾವುಮಾವಿಗೆ, ನಿಮ್ಗೆ ಆಮೇಲೆ ಹತ್ತವರೆಗೇನ ಹಾಕಿದ್ದೀನಿ ನಾನು ಮೆಸೇಜ್. .
ಹಾ, ನೀವ್ ಕಾಲ್ ಮಾಡಿದ್ರಲ್ವಾ! ನನ್ ಮೋನೆ ನನ್, ಮಾಡಿದೆ, ಮತ್ತೆ ಕಾಲ್ ಮಾಡುದೆ, ಬಟ್ ನಿಮ್ದ. . ಸ್ವಿಚ್, ಆಫ್, ಬಂತು, ಗೊತ್ತಿಲ್ಲ. ..
.. ಅದೇ, ಮಲಗಿದ್ದೆ ನಾನು ಫೋನು! ಸ್ವಿಚ್ ಅಪ್ ಹಾಕಿ, ಮಲಗಿದ್ದೆ ಅನಿಸುತ್ತೆ. .. ..
ಏನುಕೈ, ಸ್ವಿಚ್ ಆಫ್ ಹಾಕಿರೋದು! ..
ಅಯ್ಯೋ, ಫೋನು, ಅಹ ಚಾಲು ಇದ್ರೆ ಅವರು ಇವರು, ಫೋನ್ಅಚಿ, ತಲೆತೀನುತ್ತಾರೆ, ಅದಕ್ಕ. ... ಎಚ್ಚರ, ಆಗುತ್ತಾ! ನಿದ್ದೆ, ಹತ್ತಿದರು ಎಚ್ಚರ ಆಗುತ್ತಾ. ..
ಹೌದಾ? ..
ಹ್ಮ್, ನಾನ್ ಮಲ್ಗ್ಬೇಕೇಕಾದ್ರೆ! ಫೋನ್ ಸ್ವಿಚ್ ಆಫ ಆಗಿ ಮಲ್ಗ್ ಬಿಡ್ತನಿ. .. ನಿದ್ದೆ, ಹತ್ತದು ಹತ್ತದಲ್ಲ! ಸ್ವಲ್ಪ ಎಚ್ಚರ ಆಯತಂದ್ರರು, ನಿದ್ದೆನೆೇ ಆತ್ತಲ್ಲ? ..
.. ಹೌದು, ಹ್ಮ್ ನಾನು ಅದಕ್ಕೋಸ್ಕರ ಏನ್ ಮಾಡಿದೆ, ಅಂದ್ರೆ ಇವಾಗ ಈ ನಂಬರಿಂದ ಮಾಡ. .. ಇದ್ದೀರಲ್ವಾ, ಕಾಲು, ಆ ನಂಬರ್ಗ್ ಕಾಲ್ ಮಾಡ್ಬಿಟ್ಟಿದ್ದೆ! ..
ಹಾ. .. ಯಾರಎಂತಾದರೂ, ನಾನು, ಅಲ್ಲದ ನಮ್ ಫ್ರೆಂಡ್, ಪಿಕ್ಕು. .. ಮಾಡಿರೋದು ಏನಂದ್ರು
ಯಾರು ಎತ್ತಿದ್ರು ಬಟ್! ನನ್ ನಿಮ್ಮ್ ವಾಯ್ಸ್ ಬೇರೆ ಅನಿಸ್ತ? ಅವ್ರ ವಾಯ್ಸ್ ಬೇರೆ ಅನಿಸತಲ್ವಾ! ಅದಕ್ಕೆ ನಾನನ್ ಕಟ್ ಮಾಡ. .. ಮಾಡ್ಬಿಟ್ಟೆ, ಮಾತಾಡಿಲ್ಲ. ....
ಹೌದು. ..
ಹಾ. ...
ಅವರು, ಅವರು, ಕಾಲೇಜ್ ನಲ್ಲಿದ್ದಾರೆ! ಅವರು ಇಂಜಿನಿಯರಿಂಗ್, ಮಾಡಿದ್ದಾರೆ. ..
ಹಾ, ಹಾ, ಹಾ. ..
ನಮ, ಫ್ರೆಂಡ್ದು, ಅದು ನಂಬರು. ..
ನೀವು, ಇನ್ನೊಂದು, ಸಿಮ್ ತಗೊಂಡಿದ್ದೀನಿ! ಅಂತ ಹೇಳಿದು. ..
ಇಲ್ಲ ಸಿಮ್ ಇನ್ನೊಂದು ಸಿಮ್ ತಗೊಂಡು ಅದು ಲಾಗಿನ್ ಮಾಡ್ಕೊಂಡಿದ್ವಿ ಅಂತೇಳಿ ನಾನುಅಂತ ಹ್ಮ್ ಬೇರೆ ನಂಬರ್ನಿಂದ ಲಾಗಿನ್ ಮಾಡ್ಕೊಂಡಿದ್ದೀನ ಅಂತ ಹೇಳಿ
ಹಾ ಹ್ಮ ನಾನ್ ಅದಕ್ಕೋಸ್ಕರ ಮತ್ ಅದಕ್ ಮಾಡ್ದ ಕೇಳಿದ್ರೆ ಆಯ್ತು ಅವಾಗ ಮತ್ತೆ ಫ್ರೀ ಇದ್ನಲ್ವ ಮಾ ಮಾತಾಡ್ಬಿಟ್ರೆ ಆಯ್ತು ಅಂತ ಅಂದ್ಬಿಟ್ಟು ನಾನು ಮಾಡ್ದ ಅವ್ರು ಬೇರೆ ಯಾರು ಮಾತಾಡಿದ್ರಲ್ವಾ ಸ್ವಲ್ಪ ವಾಯ್ಸ್ ಬೇರೆ ಅನ್ನಿಸ್ತು ಅದಕ್ಕೋಸ್ಕರ ನೀವು ಅಲ್ಲ ಬಿಡಿ ಅಂತಂದ್ಬಿಟ್ಟು ಕಟ್ ಮಾಡಿಬಿಟ್ಟೆ
ಹ್ಮ್
ಹ್ಮ
ಅದು ಅಲ್ಲ ನೀವು ಯಾವ್ದ್ ನಂಬರ್ ಕಾಲ್ ಮಾಡ್ಬಿಡ್ರಿ ಅದೇ ನಂಬರ್ ನಮ ತ್ರಿಬಲ್ ಫೋರ್ ಸಿಕ್ಸ್ ಆ ನಂಬರ್ ಕ ಕಾಲ್ ಮಾಡ್ರಿ
ಹಾ ಸರಿಬ್ರೋ ಆಯ್ತು ಆಯ್ತು
ಹ್ಮ್ ಮತ್ತೆ
ಇದ್ದೀರಾ
ಕ್ರಿಕೆಟ್ ಆಡ್ಬೇಕಂತ ಬಂದಿದ್ದೀವು ಗ್ರೌಂಡ್ಗೆ ಬಿಸಿಲದೆ ನಿನ್ನೆನೂ ಆಡಿದೀವಿ ಬಿಸಿಲಲ್ಲಿನೇ ಆಡಿದೀವಿ ನಿನ್ನೆ ಎರಡು ಗಂಟೆೆಗೆ ಬಂದವರು ನಾಲ್ಕುವರೆಗೆ ಹೋಗಿದ್ದೀವಿ
ಹೌದಾ
ಹ್ಮ್
ಸ್ವಲ್ಪ ಬಿಸಿಲು ಈ ಕಡೆ ಬಿಸಲೆ ಇಲ್ಲ ಫುಲ್ ಮಳೆ ಮೋಡ ನೆನ್ನೆಯಿಂದ ನನಗೆ ಇವತ್ತಾದರೂ ಸ್ವಲ್ಪ ಬಿಸಿಲು ಬಿದ್ದಿದೆ ಅಲ್ಲೇ
ಹ್ಮ್ ಹೌದು
ಇಲ್ಲಿ ಕಷ್ಟ ಆಗಿತ್ತು
ಹ್ಮ್ ಹೌದು ಕೇಳಸ್ತಿಲ್ಲ ನಿಮ್ದು ಸ್ವಲ್ಪ ಫೋನು ಹತ್ರ ಇಟ್ಟಿಕೊ ಹಲೋ ಹಾ ಕೇಳಿಸ್ತಿದ್ದೆ
ಮತ್ತೆ
ಬ್ರೋ ಏನುೂ ಇಲ್ಲ ಏನು ಮಾತಾಡ್ಬೇಕಂತನ ಗೊತ್ತಾಗತಿಲ್ಲ ಇಲ್ಲ ಇಲ್ಲ ತಿಂದೆ ನಾನು
ಹಾ
ಈ ಕಡೆ ಎಲ್ಲಾ ತುಂಬಾ ಇದೆ ಮಾರ್ತಿದಿದ್ದಾರೆ ಎಲ್ಲ ತಗೊಂಡ ತಿರ್ತಿದ್ದೀನಿ ಅವಾಗವಾಗ
ಹಾ ಆ ಕಡೆ ಮತ್ತ ಅಮೌಂಟ್ ಅಮೌಂಟ್ ಕೊಟ್ಟೆ ತಿನ್ನಬೇಕಲ್ಲ ನೀವು
ತಿನ್ನಬೇಕು
ಹಾ ನಾವೆಲ್ಲ ಫ್ರೀ ತಿಂತೀವಿ ಇಲ್ಲ ನಮ್ ಗ್ರೌಂಡ್ ನಲ್ಲಿ ಅದ್ ಗಿಡ ಇದೆ ತುಂಬಾ ಪೂರಾ ಏನು ಗಿಡ ಇದೆ ಅದ್ರ ಕೆಳಗಡೆ ನೆಲನೇ ಕಾಣತಿಲ್ಲ ಅಂತಪುರಿ ನಿಲ್ದಣ ಬಿದ್ಬಿಟ್ಟಿದ್ದಾವ
ಹೌದಾ
ಹ್ಮ್
ಹ್ಮ್ ಹ್ಮ್ ಈ ಕಡೆ ಏನ ಗಿಡ ಇದಿಲ್ಲ ನಾನು ನೋಡಿಲ್ಲ ಬಟ್ ಇದಿಯಾ ಹ ಅದ ಬಟ್ ನಾವು ಅಮೌಂಟ್ ಕೊಟ್ಟು ತತಿಂಬಿಟ್ಟಿದ್ವಿ
ಅಲ್ಲ ಅಮೌಂಟ್ ಕೊಟ್ಟು ತಿಂದ್ರೆ ತಿನ್ನಂಗೆ ಆಗಲ್ಲ ಅದು ಇಲ್ಲ ಅಮೌಂಟ್ ಕೊಡ್ತ ತಿಂದ್ರೆ ಅದೇನೋ ಅವ್ರು ಕೊಡರೆ ಈಸ್ಕ ಕೊಡ್ತಾರ ತಿನ್ನಂಗೆ ಆಗಲ್ಲ
ಮತ್ತೆಷ್ಟ ಆ ಕಡೆ ಆದ್ರೆ ಸಿಗುತ್ತೆ ಈ ಕಡೆೆಲ್ಲ ಆತರ ಸಿಗಲ್ಲ ಬಿೇಡ
ಹಾ
ನಮ ತಮ್ಮನೂ ತಂದ್ ಕೊಟ್ಟಿದ್ದಾನೆ ತುಂಬಾ ಸಲ ತಿಂತಿದ್ದೀನಿ
ಹೌದು
ಹ್ಮ
ಇವತ್ತು ಹುಡ್ಗಿಯರ್ ಬಂದ್ ಬಿಿಟ್ಟದಾರ ಗ್ರೌಂಡ್ ಗೆ ಪೂರಾ ಕಾಲನೆ ಮಾಡ್ಕೊಗಬಿಟ್ಟಿದಾರ ಗಿಡ್ದನು
ಹೌದಾ
ಅವ್ರ ಹಾಸ್ಟೆಲ್ ಅಲ್ಲಿ ಅವರು ತಿನ್ನಲ್ಲ ಅವ್ರ ಹಾಸ್ಟೆಲ್ ನಾನು ಇದ್ದೇವ ಅವ್ರರು ತಿನ್ನಲ್ಲ ನಾವವು ಇಲ್ಲೇ ಗ್ರೌಂಡ್ ಅಲ್ಲಿ ಬಂದೇ ತಿಂತಾರ ಅವರು
ಯಾಕೆ ಅಲ್ ತಿನಲ್ಲಾ ನೀವು್ ನೋಡಿದೀರಾ ಹಂಗಾದ್ರೆ ಅವ್ರು ನೋಡ್ಕೊಂತ ಇದ್ರ ನೀವು
ಇಲ್ಲ ಅವರು ಮೊನ್ನೆ ನಮ್ದ ಕ್ಲಾಸ್ ಇತ್ತಲು ಕ್ಲಾಸ್ ಇತ್ತಲ್ಲ ಏನೂರ್ಮಂಟ್ ಕ್ಲಾಸು ಅವಾಗ ಎಕ್ಸ್ನ್ ಮಾಡ್ಲಕ್ಕೆ ಅವ್ರು ಹಾಸ್ಟೆಲ್ ಕಡೆ ಕರ್ಕೊಂಡ್ ಹೋಗಿದ್ರು ಅವಾಗ ಅವರು ಹಾಸ್ಟೆಲ್ ಮುಂದೆ ಇದೆ ಗಿಡ ತಿನ್ನದೇ ಇಲ್ಲ ಅವಲ್ಲಿ ಇಲ್ಲ ಇಲ್ಲೇ ಬಂದ ತಂತಾರ ಅವರು
ಹಾ ಹೌದಾ ನೀವ ಹೋಗಿ ಅಲ್ಲಿ ನೀವ ಹೋಗಿ
ಅಯೇ ಅಲ್ಲ ಡ ನ
ಮತ್ತತ್ ಅವರು ಬರ್ತಾರಲ್ವ ಈ ಕಡೆ
ಅವರು ಎಂತಾರೆ ಅವರು
ಹಾ ಹಾ
ಹ್ಮ್
ನೀವು ಸುಮ್ನೆ ಹೋಗಿ ಆ ಕಡೆ ಗ್ರೌಂಡಗ ಅಂತಾನೇ ಹೋಗಿ ತಿನ್ಕೊ ಬಂದ್ಬಿಡಿ
ಅದೇ ಇವಾಗ ಗ್ರೌಂಡ್ ಅಲ್ಲಿನೇ ಇದ್ದೀನಿ ತಿಂತಿದ್ದೀನಿ
ಹೌದಾ
ಹ್ಮ್ ಅದಕ್ಕೆ ನೀವು ತಿಂತೀರೋ ಏನಂತ ಕೇಳ್ದೇ ನನ್
ಇವಾಗೇನ್ ಕೊಡಕ್ಗುತ್ತ ಅಲ್ಲಿಂದ
ಹಾ ಅದು ಕ ಬಿಡಿ ಹ್ಮ್
ಸರಿ ಮತ್ತೆ ಮಾಡಿ ಬಾಯ್
ಹಾ ಸರಿ
ಹಲೋ
ಹಾ ಸರಿ